ಹ್ಮ
ಏನು ಇಲ್ಲ ಕಣೆ ನನ್ ಫ್ರೆಂಡು ಹ ಶರೀರ ಅಂದ್ಲಾ ಅವ್ಳಿಗೆ ಇವಾಗ ಮಾ ಎದ್ಲು ಒಳೇನ್ ಮಕ್ಕನಲ್ಲ ಎದ್ಲು ಮಾವಿನ ಹಣ್ಣ ಕೊಯ್ ಕೊಡು ಅಂದು ಅದಕ್ಕೆ ಬಾಳೆಹಣ್ಣು ತಂದಿದ್ವಿ ಬಾಳೆಣ್ಣೆ ಕೊಡ್ತಾ ಇದ್ದೀನಿ
ಬಾಳೆಯನ್ನು ಮಾವಿನಿಂದ ಸೇರಿಸಿ ಶೀಕರಣೆ ಮಾಡ್ಬಹದು ಮಾಡ್ರಿ ಇವತ್ತು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಪಾತಿ ಜೊತೆ
ಹ್ಮ್ ನೀನು ಬಾರೆ ಬಾರೆ ಹ್ಮ್ ಬರ್ತೀನಿ ಬರ್ತೀನಿ ಅನ್ನದ್ರಾಗ ಅದೆಲ್ಲ ಬಾ ಮಾಡ
ಹ ಹ್ಮ್ ಬರ್ತ್ ಬಿ ಇವಾಗ ಸ್ವಲ್ಪ ಎಕ್ಸಾಮ್ ಅದಾವಲ್ಲದಕ್ಕೆ ಬಂದಿಲ್ಲ
ಹ್ಮ್ ನೀನ್ಂಗ ಅಂತ್ಯ ಕಣೆ ಬರಲ್ಲ
ಮೊನ್ನೆ ಬಂದಿದ್ನಲ್ಲೇ
ಏ ಮೊನ್ನೆ ಏನೋ ಈಗ್ ಬಂದ್ ನಿಂಗ ಹೋದಂಗ ಆತಪ ನೀನ್ನ ನಮ್ ಜೊತೆಗೆ ಏನ್ ಮಾತಾಡಕ್ ಏನಾದ್ರು ಮಾಡ್ಕಡಕ್ ಬಂದಿದ್ದ ಹ್ಮ ಏನಾದ್ರು ಅಡ್ಗೆ ಗಿಡ್ಗೆ ಏನಾದ್ರು ಮಾಡ್ಕಳಕ್ ಬಂದಿದ್ದಾ
ಇಲ್ಲ ಇಲ್ಲ ಬಿುಡು ಇನ್ನೇನ್ ಎಕ್ಸಾಮ್ ಟೈಮ್ ಅಲ್ಲಿ ಹತ್ರ ಇದ್ರ ಬರ್ಬೋದ್ ಕಣೆ ಸ್ವಲ್ಪ ದೂರ ಇದೆಯಲ್ಲ ಬರಕ್ ಆಗಲ್ಲ ಹ ಹೆಂಗು ನೀವು ತಗೊಂಡ್ರಿಲ್ಲ ಅದಾವ ಅಂದ್ರ ಸುಮನೆ ಮಾಡ್ಕೊರಿ ರೆಸಿಪಿ ಹೇಳ್ತೇನಿ ಇವಾಗ ಬೇಕ ಹಿದ್ರೆ
ಹ್ಮ ಹ್ಮ ಎಲ್ ರೆಸಿಪಿ
ಹೇಳಲಾ ಏನ್ ಗೊತ್ತಾ ಮಾವಿನನ್ನ ಮಾವಿನನ್ನ ಒ ಗಡೆ ಗೊ ಅದನ್ನ ಸೆಪ್ರೇಟ್ ಮಾಡ್ಕೋಬೇಕು ಮಾನ್ಯ ಒಳಗಡೆ ಒಂದು ಇದಿರುತ್ತೆ ಅಲ್ವಾ ವಾಟೆ ಹ್ಮ ಇವಾಗ ಸಿಪ್ಪೆ ಒಳಗಲ್ ಅದನ್ನೆಲ್ಲ ಹ ಹಣ್ಣೆಲ್ಲಾ ಸಪ್ರೇಟ್ ಮಾಡ್ಬೇಕು ಸಿಪ್ಪಿ ಎಲ್ಲಾ ಸಪ್ರೇಟ್ ಮಾಡ್ಬೇಕು ಮಾಡಿ ಅದಕ್ಕೆ ಹಓ ಅಲ್ಲಾ ಅದನ್ ಸ್ವೀಟ್ ಮಾಡಿ ಹೇತನಿ ಅದಕ್ಕೆ ಮತ್ತೆ ಬಾಳೆ ಹೆಣ್ಣ ಇರ್ ಅವನ್ನ ಸ್ವಲ್ಪ ರೌಂಡ್ ಕಟ್ ಮಾಡಿ ಮಾಡಿ ಮಾಡಿ ಹಾಕೋಬೇಕು ಹಾಕೊಂಡು ಸ್ವಲ್ಪ ಬೆ ಸಿಪ್ಪೆ ತಗ್ದ ಬ ಹೆಚ್ಚಿ ಹಾಕ್ಬೇಕು ಹಾಗೆ ಸ್ವಲ್ಪ ಅದ ಎಷ್ಟು ಬೆಲ್ಲ ಇಡ್ಸದೋ ಅಷ್ಟು ಬೆಲ್ಲ ಜಜ್ಜಿ ಹಾಕ್ಬೇಕ ಅದಕ್ಕೆ ಮತ್ತೆ ಏಲಕ್ಕ ಅಕ್ಕಿ ಗಸಗಸಿ ಲವಂಗ ಅದೆಲ್ ಹಾ
ಈ ಡೌಟ್ ಯಾಕ ಕೇಳಿದ್ದ ಅಂದ್ರೆ ನೀನ್ ಅಮಾವಿನಣ್ಣಿಂದ ಹೇಳ್ದಲ್ಲ ಸಪ್ರೇಟ್ ಮಾಡ್ಬೇಕ ಅದಿ ಬಾಳಹಣ್ಣಿನಿಂದ ಸೊಲ್ ಮೆಡಾ
ಸ್ರಡ್ ಮಾಡ ಮಾಡಬೇಕ ಇಲ್ಲ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸಿಪ್ಪೆಲ್ಲ ಜಾಸ್ತಿ ಇದ ಇರುತ್ತಂತೆ ನೋಡ್ರಿ ಪೌಷ್ಟಿಕ ಕಮಷ
ಹ್ಮ್ ನಾನ್ ಸಣ್ಣ ಬಾಳಣಿದ್ದ ರಿಗ ತಿನ್ನಲ್ಲ ಇದು ರಸ್ಬುರಿ ದೊಡ್ಡದ್ ಬರುತ್ತಲ್ಲಾ ಪಚ್ಚಬಾಳೆಹಣ್ಣ ಅಂತ ನಮ್ ಕಡೆ ಆ ಬಳ್ಳೆಣ್ ಅಂದ್ರೆ ನನಗಿಷ್ಟ. ಅದು ಏನ್ ಗೊತ್ತಾ ಫುಲ್ಲು ಅಣ್ಣ ಅಂದ್ರೆ ಫುಲ್ಲು ಅಣ್ಣಡಬಾರ್ದು ಮೀಡಿಯಂ ಚುಕ್ಕಿ ಚುಕ್ಕಿ ಬರ್ಬೇಕು ಅಲ್ಲಿ ತನಕ ನನಗ್ ಬಾಳೆಹಣ್ಣ ತಿನ್ನಲ್ಲ. ಸ್ವೀಟ್ ಆಗುತ್ತೆ ಅಂಗಾದ್ರೆ ಫುಲ್ ಅಣ್ಣಾದ್ರೆ ಕೊಳ್ತೋದ ತರ ಇರುತ್ತೆ. ಮೀಡಿಯಂ್ನಾಗ ಇರ್ಬೇಕು ಅಂದ್ರೆ ಮೀಡಿಯಂ್ ಅಂದ್ರೆ ಸ್ವಲ್ಪ. ಈ ಸ್ವಲ್ಪ ಹಣ್ಣಾ ಆಗೈತೆ ಹಂಗೆಲ್ಲ ಇರ್ಬಾರ್ದು. ಆತರ ಆತರ ಎಷ್ಟಾಗಲ್ಲ. ಹೆಂಗೊತ್ತಾಲೆ ಚುಕ್ಕಿ ಬಂದಿರ್ಬೇಕಕ್ ನನಗೆ ಒಂದೆರಡು ಅಂತ ಅಣ್ಣಂದ ನನ್ ಕ್ಣಗ್ ಕಂಟೆ ಕೆ ಜಿನೆ ತಂದ್ಬಿಡ್ತನ ನಂಗೆ. ತಿನ್ನಕ್ಕೆ ನನಗ್ ಎಷ್ಟು ಬೇಕಾ ಅಷ್ಟು ತಂದ್ಬಿಡ್ತೀನಿ ಅಂಗ ಹೇಳಸ್ಕಳಲ್ಲ ನಮ್ಮ ಫ್ರೆಂಡ್ ಮನೆಗ್ೋಯ್ವ ಅವ್ರ ಅಪ್ಪಜಿ ತಿನ್ನಮ್ಮ ಇನ್ನೇನ್ ತಂತಿಯಮ್ಮ ನೀನು ಏನ್ ಕೊಟ್ರು ತಿನ್ನಲ್ಲ. ಇನ್ನ ಏನ್ ತಿಂತಯ ಮತ್ತೆ ಅಂತ ಅನ್ನಾರ ನನಗ್ ಫುಲ್ ಆ ತರ ಅಣ್ಣದೆ ನಾನ್ ನೇರ್ಸ್ಕೊಳ್ಳಲ್ಲ ತಿಂದ್ಬಿಡ್ತೀನಿ.
ಹ್ಮ
ಹ ಹೇಳ ಅದೇ ನಾ ಹೇಳ್ತಿದ್ದಲ್ಲ.
ಕೆ ಅದೆಲ್ಲಾ ನೇನ್ ಸಿಪ್ಪಿ ತಗದ ಮಾವಿನ ನ್ ಸಿಪ್ಪಿ ತಗದ ಹೆಚ್ಚ ಹೆಚ್ಚಚ್ ಹಾಕೋಕ್ ಹಾಕೊಂಡ್ ಅಷ್ಟ್ ಬೆಲ್ಲನ ಹಾಕೋಬೇಕು. ಜಜ್ಜೀ. ಹಾಕೊಂಡ ಆದ್ಮೇಲೆ ಅದ್ ಸ್ವಲ್ಪ ಲಕ್ಕಿ ಗಸಗಸಿ ಶುಂಠಿ ಅದೆಲ್ಲ ಸ್ವಲ್ಪ ಜಜ್ಜಿ ಹಾಕ್ಬೇಕು. ಹಾಕಿ ಒಂದ ಐದ್ ನಿಮಿಷ ಹೌದಲ್ಲನ್ನಷ್ಟ ಅಷ್ಟೇ ಬಿಸಿ ಮಾಡರು ಸೂ ಹಾಕ್ತಾರೆ ಸ್ವಲ್ಪ. ಜಾಸ್ತಿ ಅಲ್ಲ ಸ್ವಲ್ಪ ಆಗ್ತಾರೆ ಒಣ ಶುಂಠಿ ಆಕ್ತಾರೆ ಅಶಿ ಶುಂಠಿ ಹ್ಮ್ ಸ್ವಲ್ಪ ಬಿಸಿ ಮಾಡ್.
ಅಲ್ಲ ಬಿಸಿ ಎಲ್ಲಾ ಮಾಡ್ತೀರಾ ನಮ್ ಬಿಸಿ ಎಲ್ಲಾ ಇಲ್ಲಪ್ಪ ನಮ್ಮ್ ಮನೆಗ ಹಂಗೆ ಮಾಡ್ತ ತಾರೆ ಸೀಕಣೆ.
ಬಿಸಿ ಮಾಡ್ತಾರೆ ಅಂದ್ರೆ ಒನ್ ಬೆಲ್ಲ ಸ್ವಲ್ಪ. ಕರಗ್ಲಿ ಅಂತ.
ಎಲ್ಲ ಬಿಸಿ ಮಾಡ್ತಾರ ಅಣ್ಣೆಲ್ಲ ಆದ್ಮೇಲೆ ಬಿಸಿ ಮಾಡಲ್ಲ ಅಣ್ಣೆಲ್ಲ ಹಾಕಿದ್ಮೇಲೆ.
ಅದ ಅದನ್ನ ಮಾಡ ಅದನ್ನ ಚತಿ ಜೊತೆ ಅದು ಹೂ ಅಣ್ಣಾಕಿದ್ಮೇಲ್ ಬಿಸಿ ಮಾಡ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ ಐದ್ ನಿಮಿ
ಹ್ಮ
ಅದ್ರ ಜೊತೆ ಚಪಾತಿ ಇಲ್ಲ ಅಂದ್ರೆ ಹಓ ಮತ್ತೆ ಗೊತ್ತಲ್ ನಂಗೆ ಹೇಳ್ತಿದ್ದಯ ನನ್ಗೆ.
ಹ ಈಗ
ಈಗ ಸೀಸನ್ ಬಂದ್ರೆ ಬರ್ರೆ ಅದೇ ಎಲ್ಲರ ಮನೆಗೂ ಅದೇ.
ಈಗ್ ಶುಗರ್ ಪೇಷಂಟ್ ಗಳು ಬಾಯ್ ಕಟ್ ಸಾಕಾಗಿರುತ್ತೆ. ಪಾಪಾ ಅನ್ಸತ್ ಶುಗರ್ ಪೇಷೆಂಟ್ಗಳು ನೋಡಿದಾಗ.
ಇ ಮಾಡ್ತಾರಲ್ವಾ ಅಮ್ಮದು
ಹ್ಮ್ ಹ್ಮ್ ಬೇಜಾರಾಗಬಿಡತ್ತಪ್ಪತ್. ಪಾಪ ಅವ್ರಿಗಂತು ನಮ್ಮ ಮನೆಗ ಅದ್ನೆ ಮಾಡ್ತಾರ ಅ ನಮ್ಮ್ ಅಜ್ಜಿ ಒಂದೇ ಒಂದ್ ಕೊಡ್ರಮ್ಮ ಅರ್ಧ ಕೊಡ್ರಮ್ಮ ಸಾಕು ಅನತ್ತೆ. ಅರ್ಧ ಅರ್ಧ ಹೋಳ್ಗೆ.
ಸುಮ್ನೆ ನಮ್ ತೋಟದ ಹತ್ರ ಹೋಗಿ ಹರ್ಕೊಂಡಲ್ಲ ಯಾರು ಯಾರು ಇರೋದೇ ಇಲ್ಲ ಅಲ್ಲ ಬ್ಯಾಡ ತಿನ್ಬ್ಯಾಡನಕು ಯಾರ ಇರಂಗ ಇಲ್ಲ ಅಲ್ಲಿ ಹೋಗಿ ತಿಂದ್ ಬರ್ತಾರ ಮತ್ತ್ ರಾತ್ರಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗಬೇಕು ನಾವು.
ಎಲ್ಲ ನಮ್ ಚಿಕ್ಕಪ್ಪ ಹೆಂಗ್ ಬೇಕಂಗ ಬೈ ಇದ್ ಬಿಡುತ್ತೆ ಅನ್ನಾನೇ ಊಟಾ ಮಾಡ್ ಊಟಾ ಮಾಡಿ ಶುಗರ್ ಜಾಸ್ತಿ ಜ ಆಗ್ಬಿಟ್ಟಿತ್ತು ನಮ್ಮ ಅಜ್ಜಿಗೆ ಒಂದ ಎರಡ್ ಮೂರ್ ಸತಿ ಶುಗರ್ ಫುಲ್ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಏನ್ ಮಾಡಿದ್ರುಏನಪ್ಪಾ ತಿನ್ಬೇಡ ಅಂದ್ರು ತಿಂತಯ ಯಾರ್ ಹೇಳ್ ನಾನು ಅನ್ನ ಕಂಟ್ರೋಲ್ ಮಾಡೋಣ ಅಣ ಕಂಟ್ರೋಲ್ ಮಾಡ ಅಂತ ಫುಲ್ ಬೈ್ ಬಿಟ್ಟಿದ್ರು ಅದಕ್ಕೆ ಏನ ತಿನ್ಬೇಡ ಏನಂತ್ರ ಈ ತಿನ್ನದ ಆದ ಮತ್ತೆ ನಾನು ಅಂತೆಲ್ಲಾ ಅಂತ ಅಂದ್ರರು ಅದಕ್ಕೆ ನೀನ್ನ್ ಇರಲ್ಲ ಸಾಹಿತಿ ಹಂಗೆ ಹೆಂಗೆ ಅಂತ ಬೈದ್ಬ ಬಿಟ್ಟು ಅಂಡ್ ಬೈತಾದ್ಮೇಲೆ ಇವಾಗ ಜಾಸ್ತಿ ಸ ಕ್ರೆ ತಿನ್ನಲ್ಲ ಹ ನಣ ನಮ್ಮಜ್ಜ ನ ಮನೆಗಿ ಗೊತ್ತ ನ ದೇವ್ರಗಲ್ಲ ನಾ ಮುಸಲ್ಲ ಒಳಗ್ತರಲ್ಲ ಅದ್ ಹೊರಗೆೇ ಮಾಡಬೇಕ ಒಂತರ ನಾನ್ ವೆಜ್ ಮಾಡ್ ದಂಗೆ
ಹ
ಅದಕ್ಕೆ ನಮ್ಮ ಮನೆಗ್ ನಮಗ್ ಆಗಲ್ಲ ಹುಳ್ಳಿಿಕಾಳು ಅದು ಎಲ್ಲ ನಮ್ ದೇವ್ರಗ್ ಆಗಲ್ಲ ಅದಿಕ್ ನಾ್ ಮನೆಗೆಲ್ಲಾ ಹೊರಗ್ ಮಾಡ್ಬೇಕು ಅದೊಂಂತರ ಮತ್ ಅದನ್ ಸೋಮವಾರದೊತ್ ಮಾಡಂಗಿಲ್ಲ
ಹ್ಮ ತ್ರದ ಬಿಡ ನಿ
ನೀನು ಮಿಸ್ ಆಗ ಮುಟ್ಟ ಒಳಗ ಬಂದ್ರೆ ಕೈ ತೊಳ್ಕೊಂಡಂಗೆ ಆಾಲೆ ಜರಿ ಚೇಳು ಆತರ ಕ ಕಕಂತವೆ ಮತ್ತೆ ನಮ್ಮ ಮನೆ ಕೆಲ್ಸ ಮಾಡಕ್ ಬರ್ತಾರಲ್ಲ ಹ್ಮ್ ನಮ ಮನೆ ಹಾಲು ನಮಗ್ ತೊಳಿಯಕ್ ಆಗಲ್ಲ ಅದಕ್ಕೆ ಇವ್ರು ಬರ್ತಾರ ಕೂಲಿಯರು ಅವರು ಏನಾದ್ರು ಬಂದ್ರು ಅಂದ್ರೆ ಈಗ ಊಟ ಮಾಡಿರ್ತಾರಲ್ಲಾ ನಮ್ಮ ಅಜ್ಜಿ ಸಗಣಿ ದ ತಗೊಂದೇ ಬೆಳಿಬೇಕ ಅವ್ರು ಆಮೇಲೆ ಬಟ್ಟೆ ಕೊರ್ಸ್ಬೇಕಂದ್ಲು ಹಂಗ ಏನಂದ್ರ ಅವ್ರು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದನ್ನ ನಡ್ಸ್ಕಾ ಬಂದಿದಾರಲ್ಲಾ ಆತರ ಕಂಡ್ಬಿಡತ್ ನಮಗೆ ನಾವವು ಅಷ್ಟಲೇ ಇದ್ರ ಮೇಲ್ ತೊಡೆ ಮೇಲೆಲ್ಲ ಇಟ್ಡ್ಕೊಂಡು ತಿಂದನ್ನಂಗಿಲ್ಲ ಬೆಡ್ ಮೇಲೆ ಇಡ್ಕೊಂಡು ತಿನ್ನಂಗಿಲ್ಲ ಅಚ್ಚಕಟ್ಟಾಗಿ ಒಂದ್ ಕಡೆ ಕುೂತ್ಕೊಂಡ್ ಊಟ ಮಾಡಿ ಎದ್ದೋಗಬೇಕು ಏನು ಪಾತ್ರೆಗಳೆಲ್ಲಾ ಮುಟ್ಟಂಗಿಲ್ಲ ಮುಟ್ಟಿದ
ಹಾಸ್ಟ್ಲಲ್ಲಿ ಇದ್ದಾಗ ಬೆಡ್ ಬೇಕುಂದಲ್ವಾ
ಹ ಇಲ್ಲೇಏನು ಆಾಗಲ್ಲ ಅದೇ ಹೇಳಿದಲ್ಲ ಅಲ್ಲಿ ನಮ್ಮ ಊರಿರಿಗೆ ಹೋದಾಗ ಹಂಗೆ ನಮ್ಮ್ ಅಪ್ಪಾಜಿ ಮೊನ್ನೆ ಫುಲ್ ಬೈದ್ ಬಿಟ್ಟಿತ್ ನನಿಗೋ ನನ್ನ ಫ್ರೆಂಡಿಗೋ ಅವಳು ನನ್ ಮೇಲೆ ಹಾಕೊಟ್ಲು ನಾನು ಹೇಳ್ದ ಅದಿಕ್ ನಮ್ಮಮ್ಮ ಬಂದ ಏನ್ ಹೋಗಲ್ಲ ನಮ್ಮಮ್ಮ ನಡ್ಸಲ್ಲ. ನಮ್ಮ್ ಅಪ್ಪಾಜಜಿ ನಮ್ಮ್ ಅಜ್ಜಿ ಇವ್ರೆಲ್ಲಾ ಬಾಳ ನಡೆಸ್ತಾರೆ
ಅಂದ್ರೆ ಅವ್ರಗ್ ಅನುಭವ ಇರುತ್ತೆ ಹಿಂಗಾದ್ರೆ ಹಿಂಗಿರುತ್ತೆ ಅಂತ ಹ್ಮ
ಅಲ್ಲ ಸಣ್ಣ ಹುಡುಗ್ರು ಅಲ್ಲದ್ರಿಂದ್ಮೇಲ್ ಮುಗೀತು ಅಲ್ಲ ಒಂದ ಅನ್ನಕಣಕೂ ನಾವ್ ಮುಟ್ಟಂಗಿಲ್ಲಾ ಮುಂಚೆ ಬೇರೆ ಬಟ್ಲ ಇಡ್ಕೊಂಡಿರ್ಬಾಗ ಬಟ್ಲು ಮಾಡಿದ್ರೆ ಬಟ್ಲು ತೊಳ್ಕೊಂಬಂದ್ ಇಡ್ಬೇಕು ಮುಟ್ಟಿದ್ರೆ
ಹ್ಮ ಯಪ್ಪ ಬಾಳ ಸಂಪ್ರದಾಯ ರ್ಪಣ ನಮ್ಮನೆ ಹ್ಮ
ಮನೆಗೆ ದಿನಾ ಬೆಳಿಗ್ ಸಾಯಂಕಾಲ ಪೂಜೆ ಮಾಡ್ದೇಬೇಕಾದ್ರ ಮನೆ ಗಂಡ ಮಕ್ಳೇ ಮಾಡ್ಬೇಕು. ಆ ಪಾದ್ರಾಕ್ಷಿಗಳು ಇದುವರೆಗೂ ಹುಡ್ಗಿಯರ್ ಮುಟ್ಟಂಗಿಲ್ಲ ಮುಟ್ಟದು ಇಲ್ಲ ಗಂ ಆ ಪಾದ್ರಾಕ್ಷಿ ಇದಾವ ನಮ್ಮ್ ಮನೇೆಯಲ್ಲಿ ಅದನ್ನ ಯಾರು ಮುಟ್ಟಂಗಿಲ್ಲ ಅದೊಂಂತರ ಗೂಡ್.
ಹ್ಮ್
ಅದನ್ನೇ ಅದನ್ನ ಮುಚ್ಚದು ಸಮೇತ ಉುಡುಗುರ ಮುಚ್ಚಬೇಕು ಇವಾಗ ಯಾವಾಗಲ ಒಂದ್ಸತಿ ನಾವ್ ಮುಂದ ಕಂತೀವಷ್ಟ ಮತ್ತೆ ಅದ ಎಂತ್ದು ಕಂಬುದ ದ್ವೀಪನ ದಿನಾ ಸಗಣಿ ಇಟ್ಟು ದೀಪ ಇಟ್ಟು ಪೂಜೆ ಮಾಡ್ಬೇಕು ದಿನ ಸಗಣಿ ತೆಗಿಬೇಕು ದಿನ ಸಗಣಿ ಇಡ್ಬೇಕು
ಮತ್ ದಿನಾ ಬೆೆನಪುನ್ ಮಾಡ್ಬೇಕು ದಿನಾ ಇಡ್ಬೇಕು ಆಮೇಲೆ ನಾನ್ ಮುಡ್ತಿರ್ಲಿಲ್ಲ ನಿಂಗೆ ಬೈದ ಬಿಡತಿದ್ ನಮ್ಮತ್ತೆ. ಜಿ
ಹ್ಮ್ಮ
ಅದೇನ್ ಗೊತ್ತಾ ಒಂದೊಂದು ಚೆನ್ನಾಗಿರುತ್ತ ಸಗಣಿ ಒಂದೊಂದು ಒಂಥರಾ ವಾಸನೆ ಹುಳ
ಹ್ಮ ಹೌದು ಒಂದೊಂದ ಅಂದ್ರೆ ಅದು ಹಸುಗಳು ತಿನ್ನದ್ರ ಮೇಲ್ ಡಿಪೆಂಡ್ ಅಂತೆ ಇವಾಗ ಜಾಸ್ತಿ ಜೋಳಾನೇ ಜಾಸ್ತಿ ಜಾಸ್ತಿ ಜೋಳ ತಿದ್ ಬಿಟ್ರೆ ಹಂಗ ವಾಸನೆಂಗಲ್ಲ
ನನಗ ಇವಾಗ ಗಟ್ಟಿದ ಇದ್ರೆ ಏನು ಅನ್ಸಲ್ಲ ಅದು ಒಂದೊಂದು ನನಗ್ ಮುಟ್ಟಂಗೆ ಆಗಲ್ಲ ಬೇಕಾದ್ರೆ ಫುಲ್ ಇಡೀ ಮನೆ ಎಲ್ಲಾ ಕ್ಲೀನ್ ಮಾಡಿ ಎಲ್ಲ ಕೊಡ್ತೀನಿ ಹ್ ಅದನ್ ಮಾಡಂಗ ಆಗ್ತಿರ್ಲಿಲ್ಲ ನನಗೆ ದಿನಾ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿ ದಿನ ಹೂವ ನಾನೇ ಕಡ್ಬೇಕು ದಿನಲು ಆಗ ಒಂದು ಕೊಡ ಯ್ತ ಆ ಕೊಡ ತಗ್ದು ತೊಳೆದು ಆ ಕೊಡದಾಗ ನೀರ್ ತುಂಕೊಂಡು ಬರ್ಲೇಬೇಕು ತುಂಬಿದ್ ಕೊಡದ್ ನೀರೇ ಆಗ್ಬೇಕು ನಮ್ಮ ಮನೆಗೆ ಪೂಜೆ ಮಾಡಕ್ ದಿನ ಆ ತುಂಬಿದ ಕೊಡದಾಗ ಅದೇ ಅಲ್ಲ ಒಂದ್ ದಿನ ತಂದ್ರೆ ಆಗಲ್ಲ ದಿನಾ ತರ್ಬೇಕೇಕ್ ನಮ್ದು ದಿನ ಒಬ್ಬೊಬ್ ಮನಯಾಗ ಒಂದ್ ದಿನತ್ಂದ್ರೆ ಒಂದ್ ಎರಡ್ ಮೂರ್ ದಿನ ಆದ್ರು ಮಾಡ್ತಾರೆ ನಮ್ಮ್ನೆಗ್ ಹಂಗಲ್ಲ ದಿನ ಫ್ರೆಶ್ ಅ್ ತುಂಬಿದ್ ಗಡಿಗೇ ಆಗಿರ್ಬೇಕು ಅದು ನಮ್ಮ್ ಅಪ್ಪಜಿ ತಾಂಡ್ಮೇಲೆ ನಾವ್ ತಗೋಬೇಕು ಇಲ್ಲಾ ಅಂದ್ರೆ ಅ ಮತ್ತೆ ತುಂಬಿ
ಯಪ್ಪ ನಿಮ್ಮ್ ಮನೆಗ್ ಬರ ನಿ ಮ ನಾಗ ಇರ ಸಪ್ಪ ಕಷ್ಟತ ನಸ್ತೆ ತಲ್ಲ
ಅಂದ್ರೆ ನಮ್ಮ್ ಅಜ್ಜಿ ಇವಾಗ ನಾವವು ಬೇರೆ ಕಡೆ ಬಂದಿದೀವ ನಮ್ ಅಜ್ಜಿ ಇರ ಕಡೆ ಹಂಗೆ ಶಾಸ್ತಿ ಮತ್ತೆ ನಮ್ಮ ಮನೆಗೆ ಇಂತರಷ್ಟೇ ಮನೆ ಒಳಗ ಹೋಗ್ಬೇಕು ಬೇರೆ ರೋಗಂಗ ಇಲ್ಲ ನಮ್ಮ ಅಜ್ಜಿಗ್ ನಮ್ಮ್ನ್ಯಾಗ ಗೋಡೆ ಮುಟ್ಟಿದ್ರೆನ ಊರುಸ್ ಬಿಡುತ್ತೆ
ಅಜ್ಜಿ ಅವ್ರ ಅಂಗೆ ಬಿಡು ಒಂತರ ವಿಚಿತ್ರ ಇರ್ತಾರೆ ಅವ್ರ ಅವ್ರ ಕಾಲದ್ದ ಎಲ್ಲಾ ಇದು ಮಾಡ್ಕೊಂಡ್ ಸಂಪ್ರದಾಯ ಪಾಲಸ್ಕೊಂಡ್ ಬರ್ತಾರೆ ಇವಾಗ್ಲಾದಾರ ಯಾರು ಪಾಲಸ ಚಲಾವನಾ
ಹ್ಮ ಅವಲ್ಲ ಪಾಲ್ಸರ ಮತ್ತೆ ಹ ಹಂಗಗೆೇನಿಲ್ಲಪ್ಪಾ ನಮ್ದೆಲ್ಲಾ ನಮ್ಮ ಅಪ್ಪಾಜಿ ಏನ್ ಹಂಗೆಲ್ಲ ತಲೆಹಿ ಇಟ್ಸ್ಕಲ್ಲಾ ಈಗ ಒಡಿ ಗೋಲಿ ಅನ್ನು ನಮ್ಮ ಅಜ್ಜಿ ಮಾತಿಗೆ ಒಟ್ ಮನದ ಎಂತ ಮುಂದ್ಲೋದು ಅದೆಲ್ಲಾ ನಮ್ಮಜ್ಜಿ ನೋಡ ನಿಮ್ಮಿಂದ ತಾನೆ ಎಲ್ಲಾ ಜರಿ ಬರದ ಏನಾದ್ರು ಕಂಡ್ರೆ ಸಾಕಕ್ ನಮ್ಮ ಅಜ್ಜಿಗೆ ಅವೇನ ಕ ಬಂದಿರ್ತ ತವನೆಲ್ಲಾ ಮುಗೀತು ನಿಮ್ಮಿಂದಾನೇ ನೋಡ್ರಿ ಮಾಡ್ಬಾರೋದ್ ಮಾಡ್ತೀರಾ ಅದಿ ಬರ್ತ ಅಂಟು ಮುಂಟು ಎಲ್ಲಾ ಮಾಡ್ತಾರೆ ನಾನು ಒಂದ್ಸತಿ ಮಿಸ್ ನಾನ್ ವಜ್ ತಿಂದಿರ್ತಿನ ಒಳಗ ಹೋಗ್ಬಿಡ್ತಿನಿ ದೇವ್ರ ಮನ ಒಳ ಕಾಲಿಟ್ಬ ಬಿಡ್ತಿನ ಮಿಸ್ ಆದ್ ನೆನಪು ಇರಲ್ಲ
ಹ ಸರಿ
ಹಾ ಅಲ್ಲ ಹೋಗಿ
ನೀ ಜಸ್ತಿ ಅದು ಸ್ವಲ್ಪ ಕೆಲ್ಸನೇ
ಹಾ ಸರಿ ಓಕೆ ಕಣ್ಣ